. ಹಲೋ. ಹಲೋ.
ಹಾ ಹೇಳಿ.
ಕೇಳ್ಸ್ತಾ ಆಯ್ತಾ.
ಹ್ಮ.
ಹೇಳಿ ನಿಮಗೆ ಓದೋದು ಇಷ್ಟಇದ್ಯಾ. ಹಲೋ.
ಹ್ಮ ತುಂಬಾ ಇಷ್ಟ. ಹಲೋ.
ಏನ್ ಓದೋದು ಇಷ್ಟ ನಿಮಗೆ.
ಪಿ ಯು. ಪಿ ಯು ಪಿ ಯು ಸೆಕ್ರೆಂಡ ಪಿ ಯು ಸಿ.
ಹೌದಾ.
ಹ್ಮ ಸಿಲಬಸ್ ಅಂದ್ರೆ ತುಂಬಾ ಇಷ್ಟ.
ಹಾ.
ಸಿಲ್ಲಬಸ್ ವಾಕರ್ಣ.
ಅದ್ರಲ್ಲಿ ಯಾವ ಸಬ್ಜೆಕ್ಟ್ ತಗಳಕೆ ಇಷ್ಟ ನಿಮಗೆ.
ನನಗೆ .
ಹಾ.
ಹ್ಮ ಗಾಂಧಿ ಎಲ್ಲಾ ಇಷ್ಟ ಗಾಂಧಿ.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
ಮಾಡೋದ ಸಬ್ಜೆಕ್ಟ್ ಪ್ರಾಟ್ ವೈಸ್ ಎಲ್ಲಾ ಇಷ್ಟ.
ಕನ್ನಡ ಚೆನ್ನಾಗ್ ಓದತೀರಾ ಬರಿತೀರಾ.
ಬರ್ತೀನಿ ಓತೀನಿ ಕನ್ನಡ ಮೇಡಂ ಕನ್ನಡ ನೆ.
ಕನ್ನಡ. ಅದ್ರಲ್ಲಿ ನಿಮಗೆ ಫುಲ್ ಈಸಿ ಅನ್ಸದ್ ಯಾವ ಸಬ್ಜೆಕ್ಟು ಕನ್ನಡಾನ ಇಂಗ್ಲಿಷ ಅರ್ಥಶಾಸ್ತ್ರಾನ ಬಿಸ್ನೆೆಸ್ ಭೌತಶಾಸ್ತ್ರನಾ ಯಾವ್ದಿಷ್ಟ ನಿಮಗೆ ಇಷ್ಟ ಆಗುತ್ತೆ ಈಸಿ ಆಗುತ್ತೆ.
ನನಗೆ ಭೌತಶಾಸ್ತ್ರ ಇಷ್ಟ ಆಗ್ತಾ ಇದೆ.
ಹೌದಾ. ಕನ್ನಡ ಇಷ್ಟ ಆಗಲ್ವಾ.
ಕನ್ನಡ ಇಷ್ಟ ಆಾಗುತ್ತೆ. ತೇ.
ಹ್ಮ್.
ಎಲ್ಲಾ ಸಬ್ಜೆಕ್ಟು ಅಂದರೆ ಇಷ್ಟ.
ಇಂಗ್ಲೀಷ್ ಇಷ್ಟನಾ.
ಇಂಗ್ಲೀಷ್ ಇಷ್ಟ ಇಲ್ಲ.
ಏನಕ್ಕೆ.
ನಮಗೆ ಓದೋಕೆ ಬರಲ್ಲ.
ಬರಿಯಕು ಬರಲ್ವಾ ಇಂಗ್ಲೀಶು.
ಬರಿಯಾಕ್ ಬರುತ್ತೆ.
ಹಿಂದಿ ಏನಕ್ ನಿಮ ಕಶ್ ಹಿಂದಿ ಇಷ್ಟನಾ.
ಹಿಂದಿ ನಾನು ಕಲಿತಿಲ್ಲ.
ಏನುಕೆ ಕಲಿಲಿಲ್ಲ.
ಏನಕೆ ಕಲಿಬೇಕು.
ನಿಮ್ ಓದಕ್ಕೆ ಮುಂದೆ ಯೂಸ್ ಆಗುತ್ತೆ ಹಿಂದಿ ಕತ್ರೆ.
ಏ ಹಿಂದಿ ಬೇಡ ಹಿಂದಿ ಬೇಡ ಸಬ್ಜೆಕ್ಟ್ ಅದು ಪಿ ಯು ಇಲ್ವಲ್ಲ ಬರೀ ಐ ಸ್ಕೂಲ್ಗೆ ಮಾತ್ರ ಲಾಸ್ಟ್ ಅದು.
ನೀವು ಟೆಂತ್ಂದ ಮುಕ್ಸ ಎಲ್ಲಾರೂ ಅಷ್ಟೇ ಟೆಂತ್ ಮುಕ್ಸಿದ್ಮೇಲೆ ಟೆಂತ್ಂದ ಕಂಪ್ಲೀಟ್ ಮಾಡಿರ್ಬೇಕಲ್ಲ ಅದ.
ಹ್ಮ್ ಅದೇ ಟೆಂತ್ ಬರೀ ಜಾಸ್ಟ್ ಪಾಸ್ ಸಾಕಲ್ವ.
ಹ ಅದಕ್ಕೆ ಹಿಂದಿ ಇಷ್ಟ. ಇಷ್ಟ ಆಗ್ಬಾರ್ದು ಅಂತ ಏನಾದ್ರು ಇದ್ಯಾಾ.
ಹು ಅದು ನಮಗೆ ಓದೋಕು ಇಷ್ಟ ಇಲ್ಲ.
ಹೌದ.
ಹು ಪಿ ಯು ಎಸಯ್ ಇದೆ.
ಹ್ಮ್ ಪಿ ಯು ಅಲ್ಲಿ ನಿಮಗೆ ಹೆಚ್ ಈ ಬಿ ಎ ಇಷ್ಟ ನಾ ಸಿ ಈ ಬಿ ಎ ಇಷ್ಟ ನಾ.
ಸಿ ಈ ಬಿ ಹೇ ಇಷ್ಟ.
ಏನಕ್ಕೆ ಸಿ ಈ ಬಿ ಏನ ಇಷ್ಟ ನಿಮಗೆ.
ಅಂದ್ರೆ ಇದು ಕಂಪ್ಯೂಟರ್ ವರ್ಕ್ ಮಾಡ್ಬೋದಲ್ಲ. ಕಂಬ ಕಂಪ್ಯಟ ಸೈನ್ಸ್.
ತಗೊಂಡ್ ಕಂಪ್ಯೂಟರ್ ವರ್ಕ್ ಮಾಡ್ ಕಲ್ಸ್ಕೊಂಡ್ ಕಂಪ್ಗಳಗ್ ಹೋಗ್ಬೋದಿತ್ತಾ.
ಇಲ್ಲ ಅದು ಇಷ್ಟ್ರಿ ಅಲ್ವಾ ಎಲ್ಲಾನು ಇದ ಮಾಡ್ತಾರೆ. ಇದ್ರಲ್ಲ ಆದ್ರೆ ಸಿ ಎಸ್. ಅಂದೇ ಲಾಭ ಅವು ಇವು ಇರ್ತವೆ ಅದಕೆ ಇಷ್ಟ.
ಓ ಲ್ಯಾಬ್ ಇದ್ರೆ ಮಾತ್ರನಾ ಹೋಗಕ್ಕಗದು ಇಲ್ಲಾಂದ್ರೆ ಹೋಗಕ್ ಆಗಲ್ವಾ.
ಹೋಗ್ಬೋದು ಆದ್ರೆ ಪ್ರಯತ್ನ.
ಪ್ರಯತ್ನ ಹೆಚ್ಚು ಬೀ ಹೇ ಮಾಡಿ ತಗಂದ್ರು ಪ್ರಯತ್ನ ಮಾಡಿದಿದ್ರು ಹೋಗ್ಬೋದಿತ್ತು.
ಹೌದಾ.
ಹ್ಮ್.
ಅದಕ್ಕಿಂತ ಇದು ಸಿ ಈ ಬಿ ಹೇ ನೇ ಚಂದ.
ನೂ. ಸಿ ಈ ಬಿ ಹೇ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗರುತ್ತೆ.
ಸಿ ಈ ಬಿ ಹೇ ಯಲ್ಲಿ ಕನ್ನಡ ಇಂಗ್ಲಿಷ್. ಕನ್ನಡ ಇಂಗ್ಲಿಶ ಇಕೋನೋಮಿಕ್ಸ್ ಅಕೌಂಟೆಸಿ ಬಿಜನೆಸ್ ಕಂಪ್ಯುಟರ್ ಸೈನ್ಸ್.
ಓ ಇಷ್ಟೆಲ್ಲಾ ಸಬ್ಜೆಕ್ಟ್ ಇರುತ್ತಾ.
ಹ ಇಸ್ಟ್ರಲ್ ಹಾರ್ ಸಬ್ಜೆಕ್ಟ್ ಇದತ.
ಆರ್ ಸಬ್ಜೆಕ್ಟ್ ಇರುತಾ.
ಯಾಕೆ ನೀವ್ ಓಧಿಲ್ವಾ ಪಿ ಯು ನಾ.
ಇಲ್ಲ ನಾವ್ ಪಿ ಯು ಬಗೆವಂತಾವೆಲ್ಲಾನ ಹೇಳಕ್ ಆಗಲ್ಲ.
ಹೊ.
ಸುಮ್ನೆ ಜರ್ರಲ್ ನಾಲೆಡ್ಗೋಸ್ಕರ ಕೇಳ್ತಿರೋದು.
ಹೌದಾ.
ಹಾ. ಈಗ ಒಬ್ರು ಡಿಗ್ರಿ ಮಾಡ ಊಟ ಆಯ್ತು ಒಬ್ರು ಡಿಗ್ರಿ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಯಾವ ಸಬ್ಜೆಕ್ಟ್ ತಗೋಬೇಕು ಅಂತ ಆಸೆ ಪಡ್ತೀರಾ ನೀವು.
ನಾವು ಬಿಕಂಮು.
ಯಾಕ್ಕೆ ಬಿ ಕಾಮ್ ಎಲ್ಲ ಏನಿದೆ ಬಿ ಸಿ ಎಲ್ಲಿ ಬಿ ಎಸ್ಸಲ್ಲಿ ಏನು ಇರಲ್ವಾ.
ಅದು ಗೊತ್ತಿಲ್ಲ ಒಟ್ಟಿಗೆ ಬಿ ಕಮ್ಮೆ ಎಂ ಬೆ ಬಿ ಸೀ ಎ ಎಮ್ ಸಿ ಎ ಸ್ವಲ್ಪ್ ರಿಸ್ಕು.
ಹ್ಮ್.
ಅದಕ್ಕೋಸ್ಕರ ಬಿಕಂಮ್ಮಿ ತೊಗೋದಿನಿ ತಗಬೇಕು.
ಬಿ ಎಸ್ಸಲಿ ಎಲ್ಲ ತಗೊಂಡ್ರೆ ಎಲ್ಲಾ ಬಿ ಕಾಮಿ ತಗೊಂತಾರೆ ಅಂಬಬಿಟ್ಟು ಬಿ ಎಸ್ಸ ಬಿ ಎಸ್ ಸಿ ತಗೊಳ್ಳಿ ಏನು ತಗೊಳ್ಳಳಿಲ್ವಾ.
ಹೂ ಹ್ಮ್ ಇಲ್ಲ ತಗೊಂಡ್ ಇಲ್ಲ.
ಹೌದಾ. ನೀವು ಕಾಲೇಜ್ ನ. ಪ್ರವೇಟ್ ಕಾಲೇಜ್ ಚೂಸ್ ಮಾಡ್ತಿರಾ ಗೌರ್ಮೆಂಟ್ ಕಾಲೇಜ್ ಚೂಸ್ ಮಾಡ್ತಿರೊ.
ಗವರ್ನಮೆಂಟ್.
ಯಾವ್ತರ ಏನಕ್ಕೆ ಪ್ರವೇಟ್ ಕಾಲೇಜಲ್ಲಿ ಪಾಠ ಮಾಡ್ತರ ಇರೋದು ಗೋರ್ಮೆಂಟ್ ಕಾಲೇಜು ಅಲ್ಲಿ ಮಾಡ್ತಾರ.
ಗವರ್ನಮೆಂಟ್ ಅಲ್ಲಿ ಫೀಸ್ ಕಟ್ಟಬೇಕು. ಪ್ರವೇಟ್ ಅಲ್ಲಿ. ಪ್ರವೇಟ್ ಗವರ್ನಮೆಂಟ್ ಅಂದ್ರೆ ಕಟ್ಟಿಲ್ಲ ಜಾಸ್ತಿ.
ಅದು ಸರ್ಕಾರದ್ದ ಸರ್ಕಾರದಿಂದ ಗೌರ್ಮೆಂಟ್.
ಏ ಅದೇ ಗೌರ್ಮೆಂಟಿಗ. ಫೀಸ್ ಕಟ್ಟಾಯಕಿಲ್ಲ ಜಾಸ್ತಿ.
ಹಾಂಗೆ
ಹಲೋ. ಕಾಡಿಮೆ ಬಜೆಟ್ ಅಲ್ಲಿ ಓದಬಹುದಲ್ಲ ಗೌವರ್ಮೆಂಟ್. ಅಲೋ
ಹಾ ಕಡಿಮೆ ಬಜೆಟಲ್ಲಿ ಓದ್ಬೋದು ಖರ್ಚು ಹಾಗೆ ಇರುತ್ತೆ. ಖರ್ಚು ಸೇಮ ಟ ಸೇಮ್ ಬರುತಲ್ಲ. ಖರ್ಚು ಎರಲ್ಡರಿಗೂ ಸೇಮೆ ಖರ್ಚು ಬರುತ್ತೆ. ಅದು ಇದು ಅಂ ನಿಲ್ಲ.
ಅದೇ ಏನ್ರೆ ಅದು ಪ್ರೈವೇಟ್ ಕಾಲೇಜ ಅ್ರ ರೂಲ್ಸ್ ರೂಲ್ಸ್ ರೆಗ್ಯುಲೇಷನ್ ಇರ್ತ್ತುವ ಜಾಸ್ತಿ.
ಗೌರ್ಮೆಂಟ್ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವಲ್ಲಾ.
ಅದ್ ಅಷ್ಟೊಂದ್ ಇರಕಲ್ಲ ಒಟ್ಟಿ ಇದು ಟೈಮಿಂಗ್ಸ್ ಒಂದ ದಿವ್ಸ ಇರ್ಬೇಕು ಇಲ್ಲಿಷ್ಟು.
ಇದ್ ಪ್ರೈವಟ್ ಪ್ರೈವಟ್ ಎಲ್ಲ ರೂಲ್ಸ್ ಇರು ಕ್ಲೀನ್ ಆಗಿ ಓದಿಸ್ತಾರೆ ಗೌರ್ಮೆಂಟ್ ಎಲ್ಲಾದ್ರೆ ಕ್ಲಿನ್ ಆಗಿ ಓದ್ಸಲ್ಲ ಅವರು. ಅಂದ್ರೆ ಟೈಮಿಂಗ್ಸ್ ಇರಲ್ಲ ಹ ಕೇಳಿಸ್.